ಹಲೋ ಹ ಆರಾಮಿದೀಿವಾಮ ಮನಿ ವರಾಮದರಮ್ಮ ಎಲ್ಲಿದ್ದೀರಮ್ಮ ಕೊಪ್ಪಳ ಬಂದಿದ್ರಾ
ಹ್ಮ್ ಕೊಪ್ಪಳ ಬಂದಿ ನೋ ಆ ಇವತ್ತು ಇದು ಪ್ರೇಕ್ಷಕರ ಅಜ್ಜಿ ಊರಲ್ಲ ರಜನೂ ಇತ್ತಲ್ಲ ಸ್ಕೂಲ್ ಹಂಗಗೆ ಗವಿ ಮಠಕ್ಕ ಬಂದೋದಂಗ ಆಗ್ತೇತ್ರಿ ಎರಡು ಕೆಲ್ಸ ಆಗ್ತಾವಂತ ಬಂದಕ್ಕ
ಓ ಬೆಷ್ಟಡಮ್ಮ ಅಲ್ಲೇ ಇದ ಇದೆಯಲ್ಲಮ್ಮ ಗವಿ ಮಠ ನೋಡ್ಕ ಬರ್ಬೋದು
ಹ್ಮ್ ಹ್ಮ್ ಅಲ್ಲಿಗೂ ಹೋಗ್ಬೇಕಂತ ಬಂದಿನಕ ಸಾಯಂಕಾಲ ಹೋಗ್ತೀನಿ ಅಯ್ಯೋ ಬಾಳ ಚೆನ್ನಾಗೈತಿ ನೀವ್ ನೋಡಿಲನಲ್ಲ
ಹ ಇಲ್ಲಮ್ಮ ನೋಡಿಲ್ಲ ನೋಡಮ್ಮ ಗವಿ ಮಠ ಗವಿ ಮಠ ಇದ ಬಗ್ಗೆ ಬಾಳ ಹೇಳ್ತಾರಮ್ಮ
ಹ್ಮ್ ಬಾಳ ಚೆನ್ನಾಗೈತಿ ಮೊದ್ಲು ಸಣ್ಣದಿತ್ತು ದೊಡ್ಡ ಅನ್ನೊನೇ ಪೀಠಾದಿ ಸ್ವಾಮಿ ಇದ್ದ ಫಸ್ಟ್ ನಾವು ಹೊಸತಾಗಿ ನೋಡ್ಬೇಕ ಂದ ಆತ್ ಜೀವ ಅಂತ ಸಮಾಧಿ ಆಗ್ಬಿಟ್ಟ ನೋಡಿ ಹಿಂಗೆ ಜೀವ ಇದ್ದಾಗೆ ಸಮಾಧಿ ಆಗ್ಯನಾ ಅವವಾಗಿ ಂತೂ ಬಾಳ ನಡ ಈಗ ಹೊಸ ಸ್ವಾಮಿಗಳ ಇದ್ದಾರ ಗವಿಸಿದ್ದೇಶ್ವರ ಸ್ವಾಮಿಗಳಂತ ಅವರು ಫಾರಿನಲ್ಲಿ ಎಜುಕೇಶನ್ ಮಾಡಿ ಬಂದಾರ್ ನೋಡಿ
ಹೌದಮ್ಮ ಆ ಸ್ವಾಮಿಗಳು
ಸ್ವಾಮಿಗಳು ಫಾರಿನ್ ಅಲ್ಲಿ ಎಜುಕೇಶನ್ ಮುಗಸ್ಕೊಂಡ್ ಬಂದಿರೋದು ಎಜುಕೇಶನ್ ಅಂದ್ರೆ ಬಾಳ ಇಷ್ಟ ಅವ್ರಿಗೆ ಇಲ್ಲಂತೂ ಎಷ್ಟು ಎಷ್ಟು ಸ್ಕೂಲ್ಗಳು ಮತ್ತೆ ಮೆಡಿಕಲ್ ಕಾಲೇಜ್ ಮಾಡ್ಯಾರ ಸ್ಕೂಲು ಬಹಳಷ್ಟು ನಡತಾವ ಹ್ಮ್ ಪ್ರೈವೇಟು ಇದೆ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ನಡೆಯಂತ ಸ್ಕೂಲ್ ಐತಿ ಅದ್ರ ಒಳಗಡೆ
ಓ ಬಹಳಷ್ಟು ಹೌದಮ್ಮ ಕೇಳಿದ್ದೀನಿ ನಾನು ಸಹ ಅಲ್ಲಿ ಕೊಪ್ಪಳದಲ್ಲಿ ಬಹಳಷ್ಟು ಶಾಲೆಗಳು ಕಾಲೇಜ್ಗಳು ಪ್ರೌಢಶಾಲೆಗಳು ಆ ಉನ್ನತ ಶಿಕ್ಷಣ ಮತ್ತೆ ಮೆಡಿಕಲ್ ಕಾಲೇಜ್ಗಳು ಸಹ ತಾವು ಮಾಡಿದಾರಂತ ನಂದು ಕೇಳಿದ್ದಿದೀ ನಮ್ಮ ಹೌದಾ
ಅವುದಕ್ಕ ಎಲ್ಲಾ ಇದೆ ನೋಡ್ರಿ ಬಹಳ ಚೆನ್ನಾಗ ಐತಿ ಮಕ್ಕಳು ಶಿಸ್ತು ಸಂಪ್ರದ ಆದಾಯ ಎಲ್ಲ ಅದ್ರ ಜೊತೆಗೆ ಎಲ್ಲಾ ಕಲಿಸ ಕೊೊಡ್ತಾರೆ
ಓ ಹೌದಮ್ಮ ಅಂದ್ರೆ ವಸತಿ ವ್ಯವಸ್ಥೆ ಸಹ ಮಾಡಿದಿದ್ದಾರೆ ನಮ್ಮ
ಎಲ್ಲ ಇದೆ ಹಾಸ್ಟೆಲ್ ಹಾಸ್ಟೆಲ್ ಫೆಸಿಲಿಟಿ ಇದೆ ಅಲ್ಲೇ ಊಟ ಇರುತ್ತಲ್ಲ ದೇವಸ್ಥಾನದ್ದು ಅಲ್ಲಿ ಮಕ್ಕಳೆಲ್ಲಾ ಅಲ್ಲೇ ಬಂದು ಊಟ ಮಾಡ್ತಾರ ಮಧ್ಯಾಹ್ನ ರಾತ್ರಿ ಅಲ್ಲಿಸಿ ಅಲ್ಲಿ ಮಕ್ಕಳು ಸೇವೆನೂ ಮಾಡ್ತಾರೆ ಮತ್ತೆ ಅಲ್ಲೇ ಬಂದು ಮಾಡ್ತಾರೆ ಅಲ್ಲೇ ಊಟ ಗೀಟ ಎಲ್ಲಾ ಇರ್ತೇತಿ ಬಾಳ ಚೆನ್ನಾಗ ನಡತತಿ ಮತ್ತೆ ಸ್ವಾಮಿಗಳು ದಿನ ದರ್ಶನ ಕೊಟ್ಟು ಹಳ್ಳಿಗಳಿಗೆ ಹೋಗ್ತಾರೆ
ಹಾ ಹಾ ಹಾ
ಹಳ್ಳಿಗಳಿಗೆಲ್ಲ ಹೋಗ್ ಬರ್ತಾರೆ ಇಲ್ಲೂ ದಿನ ಬೆಳಿಗ್ಗೆ ಸಾಯಂಕಾಲ ದರ್ಶನ ಕೊಡ್ತಾರ ಏನಾದ್ ಸಮಸ್ಯೆ ಇದ್ರೆ ಪರ್ಸನಲ್ ಪ್ರಾಬ್ಲಮ್ ಇದ್ರು ಏನಿದ್ರು ನ ಪರ್ಸನಲ್ ಆಗಿ ಮಾತಾಡಿ ಏನಾದ್ ಸಮಸ್ಯೆ ಸ ಬಗೆಹರ್ಸ್ಬೇಕು ಅಂತಂದ್ರೆ ಪಾಪ ಒಳಗಡೆ ಕರ್ಕೊಂಡ್ ಹೋಗಿ ಪರ ಚನ್ನಾಗ್ ಮಾತಾಡಿ ಅವ್ರದ ಏನಾದ್ರು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಅದನ್ನು ಅವ್ರಗ್ ಫೋನ್ ಮಾತಾಡಿ ಅವ್ರಗ್ ಬಗೆಹರಿಸ್ತಾರೆ ಯಾಕಂದ್ರೆ ಕೊಪ್ಪಳದಾಗ ಒಳ್ಳೆ ಮಟ್ಟಕ್ಕ ಅವ್ರು ಚೆನ್ನಾಗಿ ಇಟ್ಕೊಂಡಾರ ಆಪೋಟ್ ಬಾಳ ಚೆನ್ನಾಗ
ಹಾ ಹಾ ಹೌದಮ್ಮ
ಹ್ಮ್ ನಮ್ ಫ್ರೆಂಡ್ ಒಬ್ಬ್ರದದು ಹಿಂಗೆ ಗಂಡಯತಿ ಜಗಳ ಆಗಿತ್ತು ಅವು ಗಂಡ ಬರೋದಿಲ್ಲ ಬರೋದಿಲ್ಲ ಅಂತ ಕುೂತಿದ್ರೆ ನಾವು ಹೋಗಿಂಗ್ ಪರ್ಸನಲ್ ಆಗ ಮಾ ತಡ್ಬೇಕಕ್ ಅಂತೇಳಿ ಕರ್ಕೊಂಡ್ ಹೋಗಿದ್ರೆ ಒಳಗ್ ಆಫೀಸ್ ಪರ್ಸನಲ್ ಆ ಕರ್ಕೊಂಡ್ ಹೋಗಿ ಮಾತಾಡಿ ಮತ್ತೆ ಅವ ಕೆಲ್ಸ ಮಾಡೋ ಜಾಗಕ್ ಫೋನ್ ಮಾಡಿ ಅವ್ರಿಗೆ ಕರೆ ಕಳಸಿ ಮಾತಾಡಿ ಅವ್ರಿಬ್ಬ್ರನ್ನ ಒಂದ್ ಮಾಡಿದ್ರರು ನೋಡ್ರಿ ಅವ್ರ
ಓಹ ಇಷ್ಟೆಲ್ಲ ಮಾಡ್
ಎಲ್ಲಾ ಮಾಡ್ತವೆ ಎಲ್ಲಾ ದೈವಿಕವಾಗಿ ಮಾಡ್ತಾರ ಎಲ್ಲಾ ಮಾಡ್ತಾರ ನೋಡಲ್ಲಿ ಬಾಳ ಚೆನ್ನಾಗೈತಿ ಪ್ರತಿ ಮಂಳವಾರ ಮೌನವ್ರತ ಇರ್ತತಿ ಯಾರ ಹತ್ರ ಮಾತಾಡಂಗಿಲ್ಲ ಅವತ್ತ ಅವ್ರು
ಓ ಸ್ವಾಮಿಗಳು ಮಂಳವಾರ ಮಂಗ್ವಾರ ಮೌನಾರತ ಮಾಡ್ತಾರ ನಮ್ಮ ಅವ್ರು
ಮೌನವರ ಹತ ಮಾಡ್ತಾರ ಫಂಕ್ಷನ್ ಗಳಿಗೆ ಹೋಗ್ತಾರ ಸ್ಪೀಚ್ ಚಲ ಬಾಳ ಚೆನ್ನಾಗ್ ಹೇಳ್ತಾರ
ಹೌದಮ್ಮ ಅವ್ರ ಸ್ಪೀಚ್ ನಾನು ಸಹ ನೋಡ್ತಾ ಇರ್ತೀನಿ ವಿಡಿಯೋಗಳಲ್ಲಿ ಬಾಳ ಚೆನ್ನಾಗ್ ಮಾತಾಡ್ತಾರಮ್ಮ ಅವರು
ಬಾಳ ಆಗ ಜಾತ್ರೆ ನೋಡಿದ್ರೆ ಏನಂತೀರೇನು ನೀವು
ಹ ಹ ಜಾತ್ರೆ ಬಗ್ಗೆ ಬಾಳ ಹೇಳ್ತಾ ಇರ್ತಾರಮ್ಮ ಯಾವ ರೀತಿ ಮಾಡ್ತಾರಮ್ಮ ಅದು ಜಾತ್ರೆನ
ಜಾತ್ರೆಗಳು ನೋಡು ಹದ್ನೈದ ದಿವ್ದಿಂದ ಶುರು ಮಾಡಿರ್ ನೋಡಕ ಎಲ್ಲಾ ಪ್ರಿಪ್ರೇಷನ್ ಮಾಡ್ಕಳಕ ಹದಿನೈದು ದಿವ್ಸದಿಂದಾನೇ ಶುರು ಮಾಡಿರ್ತಾರ ಸುತ್ತ ಸುತ್ತಮುತ್ತ ಹಳ್ಳಿಗಳಿಗೆ ಇಲ್ಲಿ ಇರಂತ ಜನಗಳು ಕಾಳು ಕಡಿವಿ ರೊಟ್ಟಿಗಳಂತೂ ಅಬಬ ಒಂದೊಂದು ಹಳ್ಳಿಊರಿಂದ ಬಂಡಿ ಒಳಗ್ ತರ್ತಾರೆ ಎಲ್ಲಾ ಎಲ್ಲಾ ರೇಷನ್
ರೊಟ್ಟಿ ಅವೆಲ್ಲ
ಎಲ್ಲಾ ಬಂಡಿ ಒಳಗ್ ತರ್ತಾರ ಸಣ್ಣ ಸಣ್ಣ ಉಂಡಿಗಳು ಮಾಡಿ ದೇವಸ್ಥಾನದಿಂದ ಯಾರಿಗಾದ್ರು ನಾವು ದುಡ್ಡು ಕೂಡಿಇಡ್ತಿವಿ ಜಾತ್ರೆ ಬಂತ ಅವ್ರು ಇಷ್ಟ ಪಟ್ಟ್ರೆ ಉಂಡಿಗಳು ಕೊಡ್ತ ರ್ತಾರ ಒಂದು ತಿಂಗಳ ಮುಂಚೆನೇ ಕೊಟ್ಟಿರ್ತಾರ ಅದ್ರಾಗ್ ಎಲ್ಲರೂ ದುಡ್ಡು ಜೋಡಸಿ ಒಟ್ಟ ಅವ್ರಿಗೆ ಎಷ್ಟು ಅ ಕೊಡಕ್ ಆಗ್ತತ್ತೆ ಅವ್ರವ್ರು ಸಹಾಯಕ್ ತಕ್ಕಂಗೆ ಅವ್ರವ್ರು ಯೋಗ್ಯಕ್ಕೆ ತಕ್ಕಂಗ ಉ ಹುಂಡಿವಳಗ್ ದುಡ್ಡು ಹಾಕಿ ಅವರು ಸಹಾಯ ಮಾಡ್ತಾರೆ ಎಲ್ಲಾ ಜನ ತಂದ್ ಕೊಡ್ತಾರೆ ಹದ್ನೈದ್ ದಿಸ ಮುಂಚೆನೆೇ ರೇಷನ್ನು ಗೀಷನ್ನು ಎಲ್ಲಾ. ಕೊಡಿಸ್ತಾರೆ ಏನು ಒಂದ್ ಎಲ್ಡ್ ಮೂರ್. ರೊಟ್ಟಿಗಳಂತೂ ಎಷ್ಟು ಮಾಡಿ ಮಾಡಿ ಮನೆಯಿಂದ ಇನ್ನೂರು ಮುನ್ನೂರು ಐದ್ನೂರು ಹಳ್ಳಿ. ಹಳ್ಳಿ ಊರುಗಳಿಂದ ಬರ್ತಾವ್ ಸುತ್ತಮುತ್ತ ಹಳ್ಳಿ ಊರುಗಳಿಂದಂತೂ ಸಿಕ್ಕಾಪಟ್ಟೆ ಬರ್. ರೊಟ್ಟಿ ಗಿಟ್ಟಿ ನಮ್ ಕೊಪ್ಪಳದಲ್ ನಮ್ಮ್ ಮನೆಗಳಿಂದ ನೂರ ಒಂದು ಸಜ್ಜೆ ರೊಟ್ಟಿ ನೂರ ಒಂದ್. ಜೋಳುದ್ ರೊಟ್ಟಿ ಈತರ ಮಾಡ್ತಾರ ಮತ್ತೆ ಉಂಡಿಒಳಗ್ ದುಡ್ಡು ಹಾಕಿ ಕೊಡ್ತೀವಿ.
ಓ ಹಂಗ್ ಬೇಡ್ಕಂಡಿರ್ತಾರೆನಮ್ಮ ಅವ್ರು.
ಅದ್ ನಮ್ ಮನಸು ನಮ್ ಮನಸು ನಮ್ ಮನಸು ಸಹಾಯ ಮಾಡ್ಬೇಕ್ ನಾವು. ಅಜ್ಜರಿಗೆ ಅಂತ. ಹ್ಮು ಮಾಡ್ರಿ ಅಂತ ಕೇಳಲ್ಲ ನಿಮ್ ಮನಸ್ ಇದ್ರೆ ನಿಮ್. ಇಷ್ಟ ಇದ್ರೆ ನಿಮ್ ಅರ್ಹತೆ ಇದೆ ಆಗ್ತತ್ ನಿಮ್ ಕೈಲಿ ಅಂತಂದಾಗ. ನೀವ್ ಮಾಡು ಇಷ್ಟ ಇದ್ರೆ ತಗೊಂಡೋಗಗ್ ಇಲ್ಲ ನಾವ್ ಜೋ ದಿ ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ಬೋದು. ಆದಿನೈದ್ ದಿನುದ್ ಗಟ್ಲೆ ಇರ್ತತ್ ನೋಡು ಜಾತ್ರೆ.
ಓ ಹದ್ನೈದ್ ದಿನ ತಿಂಗಳುಗಟ್ಲೆ ಇರುತ್ತೆ ಅಂತ ಅಂತಾರಮ್ಮ ಹೌದಾ.
ಉಣಿವೆ ಉಣಿವೆ ಆದ್ಮೇಲೆ ಜಾತ್. ಜಾತ್ರೆ ನಡೆಯುತ್ತೆ ನೆಕ್ಸ್ಟ್ ಅಮಾಸಿಗೆ ತೆಗಿತಾರದ್ನ ಹದಿನೈದ್ ದಿನ ಇರುತ್ತೆ ಜಾತ್. ಜಾತ್ರೆ ಅದು ಅಬ್ಬಬ್ಬ ಹದಿನೈದ್ ದಿನ. ನೂ ಹಂಗೆ ಊಟ ನಡೀತಾನೆ ಇರ್ತೇತಿ ನಾನ್ ಸ್ಟಾಪ್ ಎಷ್ಟು ಲಕ್ಷಾಂತ್ರು ಜನ ಊಟ ಮಾಡ್ತಾರ. ಹಂಗೆ ವೆರೈಟೀಸ್ ಕೂಡ ಅಬ್ಬಬ್ಬಬ್ಬಬ ವೆರೈಟೀಸಗಂತೂ ಇದೇ ಇಲ್ಲ ನೋಡು. ಅಷ್ಟು ವೆರೈಟಿ ಮಾಡ್ತಾರ ಇ ಬಾಳ ವೆರೈಟಿಸ್. ಮಾಡ್ತಾರ ಜೋಳ್ ಜೋಳದ್ ರೊಟ್ಟಿ ಚಪಾತಿ ಮಿರ್ಚಿ ಲಡ್ಡು ಮೈಸೂರು ಪಾಕು ಹತ್. ಅನ್ನ ಸಾಂಬಾರು ಪಲ್ಯಗಳು ಪುಡಿ ಚಟ್ನಿ.
ಹ ಹ ಹ.
ಬಾಳಷ್ಟು ಸ್ವಾಮಿನೇ ಬಂದು ಬ ಕಾಲ್ ಇದ್ರ ಫ್ರೀ ಇದ್ರ ಅವ್ರು ಬಂದು ಸ್ವಾಮಿನೇ ಬಡಸಿ ಹೋಗ್ತಾರೆ.
ಓ ಹೋ ಹೊ ಹೊ ನಾ ಕೆಲವೊಂದ್ ವಿಡಿಯೋಗಳಲ್. ಳ್ಳಿ ಅವ್ರೇ ಅಡಿಗೆ ಮಾಡಿದ್ ನೋಡಿದಿನಮ್ಮಾ.
ಹ್ಮು ಅದುನ್ನು ಮಾಡ್ತಾರ ಅವ್ರುನು ಅದು. ಕೂ ಕರ್ನಾಟಕದ್ ಕುಂಭಮೇಳ ಅಂತಾನೇ ಪ್ರಸಿದ್ಧವಾಗ್ಬಿಟೈತೆ ಕರ್ನಾಟಕಕ್ ನಂಬರ್ ಒನ್ ಜಾತ್ರೆ ಆಗ್ಬಿಟ್ಟೆತ್.
ಹೌದಮ್ಮ ಲಕ್ಷಾಂತರ ಕೋಟ್ಯಾಂತರ ಭಕ್ತತ್ರು ಆ ಒಂದು. ಜಾತ್ರೆಯಲ್ಲಿ ಭಾಗವಹಿಸ್ತಾರಂತ್ ಹೇಳ್ ಕೇಳ್ ಕೇಳಿದ್ದೆನ್ ನಾನು. ಬಾಳ ಚೆನ್ನಾಗ್ ಆಗುತ್ತೆ ಇಡೀ ಸುತ್ತಮುತ್ತಾ. ಹಳ್ಳಿ ಅವ್ರಲ್ದಾನೆ ಇಡೀ ಕರ್ನಾಟಕೂದ್ ತುಂಬಾ ಎಲ್ಲಾ ಬರ್ತಾರೆ ಆ ಜಾತ್ರೆಗೆ ಅಂತ ಹೇಳಿ ಕೇಳಿದ್ದೆ ನಾನು.
ಬಾಳ ಗಲಾಟೆ ಇರ್ತತೆ ಬಾಳ ಸಿಕ್ಕಾಪಟ್ಟೆ ನಿಂದ್ರಗ್. ಜಾಗ್ ಇರಲ್ಲ ಅಷ್ಟು ಗಲಾಟೆ ಇರ್ತತೆ.
ಹೌದೌದಮ್ಮ ಹೌದು ಅದೇ ಹೇಳ್ತಾ ಇದ್ರು ಅದ್ರು ಬಗ್ಗೆ. ಅದೂ. ಹಾ ಬಾಳ ಫೇಮಸ್ ಜಾತ್ರೆ ಅಂತ ಹೇಳ್ತಾ ಇದ್ರು ಇಡೀ ಕರ್ನಾಟಕದಲ್ಲಿ.
ನಂಬರ್ ಒನ್ ಈಗ ಅದು ಸದ್ಯಕ ಜಾತ್ರೆ.
ಹ ಹ ಹ.
ತ್ತ್ರೆ ನಾವು ಹೋಗ್ತಿರ್ತಿವಲ್ಲಾ ಜಾತ್ರೆ ತೇರಿ ಫುಲ್ಲು ಗಲಾಟೆ ಇರ್ತತಂತ. ತೇರ್ ಆದ್ಮೇಲೆ ಒಂದ್ ಎರಡ್ ದಿನ. ಎರಡ್ ಮೂರ್ ದಿನ ಆದ್ಮೇಲೆ ನೋಡ್ತಿವಿ ಸಿಕ್ಕಪಟ್ಟೆ ಅಂಗಡಿಗಳು ಹಕಿರ್ತಾರ ಪೂಜಾ ಸಮಾನ್. ನಾವ್ ನಮ್ ಮಕ್ಳು ಆಟ ಆಡಂತದ್ದು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು. ಸ್ವಲ್ಪ ಎಲ್ಲಾ ತಗಂಡು ಪೂಜೆ ಸಾಮಾನೆಲ್ಲ ತಗಂಡು ಅಲ್ಲೇ ಊಟ ಮಾಡ್ಕೊಂಡ್ ಬರ್ತ. ಎಷ್ಟು ಲಕ್ಷ ಜನ ಹೋಗ್ರಿ ಕಡಿಮೆ ಇರೋದೆ ಅಲ್ಲಿ.
ಆ ಎಷ್ಟು ಜನ ಹೋದ್ರೂನು ಊಟ ಹಾಕ್ತಾರಲಮ.
ಎಷ್ಟ ಎಷ್ಟ್ ತನವೋ ಎಷ್ಟ. ಎಷ್ಟು ಜನಾದ್ರು ಹೋಗ್ರಿ ಊಟಕ್ಕೇನು ಕಾಡ್ಮೇ ಇರೋದಿಲ್ಲ.
ಎಷ್ಟು ಒಂದ ಏಳ್ ಎಂಟ ವೆರೈಟಿ ಮಾಡಿರ್ತಾರಲ್ಲಮ್ಮ.
ಹ ಬಾಳ ರೊಟ್ಟಿ ಪಲ್ಯಗಳೇ ಒಂದ ಇ ರೊಟ್ಟಿ ಚಪಾತಿ.
ಹಾ ಹಾ
ಹ ರ ಚಾಪಾತಿ ಏನು ಪಲ್ಯಗಳು, ಪುಡಿ ಚಟ್ನಿ, ಅನ್ನ, ಗಟ್ಟಿ ಸಾಂಬಾರು. ಬ್ಯಾರಿ ನೀರು ಸಾಂಬಾರಾರ್ ಬ್ಯಾರಿ ಮಿರ್ಚಿ
ಹೌದೌದಮ್ಮ, ಸಾಕಷ್ಟು ಅಷ್ಟು ಒಳ್ಳೆ ಚೆನ್ನಾಗ್ ಮಾಡ್ತಾರ ಅದು ಗವಿಸಿದ್ದೇಶ್ವರ ಮಠದ್ದು ಜಾತ್ರೆನ.
ಬಾಳ ಚೆನ್ನಾಗ್ ಮಾಡ್ತಾರ. ಸ್ವಾಮಿಗಳು ಹಂಗೆ ಒಳ್ಳೆ ಎಜುಕೇಟೆಡ್ ಅಲ್ಲ ಬಾಳ ಎಲ್ಲ- ತರನ ನೋಡ್ಕೊಂಡ್ ಹೋಗ್ತಾರೆ. ಕಲ್ಯಾಣ ಮಂಟಪ ಇದೆ. ಅದ್ರದ್ದು ಕಲ್ಯಾಣ ಮಂಟಪನೂ ಇದೆ ಅದೇ ಮಟದ್ದು.
ಹಾ, ದೊಡ್ಡ ಕಲ್ಯಾಣ ಮಂಟಪ ಇದೆ. ಅದೆಲ್ಲಾ ಅಲ್ಲೆಲ್ಲಾ ಬಹಳಷ್ಟು ಪ್ರೋಗ್ರಾಮ್ ಗಳು ಆಗ್ತ- ವೆ
ಕಾರ್ಯಕ್ರಮವು ಜಾತ್ರೆ ಸಮಯದಲ್ಲಿ ರಾತ್ರಿ ಎಲ್ಲಾ ನಾಟಕಗಳು. ಬಾಳ ಚೆನ್ನಾಗ್ ನಡೀತವೆ ನಾಟಕಗಳೆಲ್ಲ ಹೋಗಾರ ಹೋಗ್ತಾರೆ ಅಲ್ಲೇ ಇದ್ದು. -ಮುಗಸ್ಕೊಂಡು ಬರ್ತಾರ ಬಾಳ ಚೆನ್ನಾಗ್ ನಡೆಸ್ತಾರ.
ಓ ಹೋ, ಹೋ ಹ ಅಂದ್ರೆ ಅವರು ಇಡೀ ಕರ್ನಾಟಕ ಸುತ್ತಮುತ್ತನೂ ಫೇಮಸ್ ಆಗಿರುವಂತಹ ಸ್ವಾಮೀಜಿ ಅಂತ ಹೇಳ್ತಾರಮ್ಮ. ಅವ್ರು-
ಈಗ ಅದು ಹೇಳ್ತಾರಲ್ಲ ಜಾತ್ರನೇ ನಂಬರ್ ಒನ್ ಮತ್ತೆ ಸ್ವಾಮಿನೂ ಹಂಗೆನೆ ಇರ್ತಾರ ಮತ್ತೆ. ಅಷ್ಟು ನಡ್ಸ್ಕೊಂಡ್ ಹೋಗ್ತಾರ. ಅವ್ರು ಮತ್ತೆ ಅದನ್ನ ಬೇರೆ- ಜ ಜಾತ್ರೆ ದಿನ ಅಲ್ಲಿ ಲೋಕಲ್ ವಿ, ಎ ಪಿ, ಬರ್ತಾರೆ. ಬೇರೆ- ಬೇರೆ ಮಠದ ಸ್ವಾಮಿಗಳು ಬರ್ತಾರೆ. ಹ
ಹಾ, ಹಾ
ಒಂದ್ ಸಲಾನ ಏನ್ ಕಿರಿಕ್- ಗಲ್ಲ ಸಮಸ್ಯೆ ಆಗಿಲ್ಲ ಅಷ್ಟು ನೀಟಾಗಿ ಜಾತ್ರೆ ನಡೀತದೆ. ಇಷ್ಟು ವರ್ಷಗಳಿಂದ ನಾನ್ ನೋಡಕ್ ಇಷ್ಟು ವರ್ಷ ಮತ್ತ ಒಂದಹತ್ತುವರ್ಷ ಆಯ್ತು ಜಾತ್ರೆ ನೋಡ್ತಿರೋದಿಕ್ಕೆ. ನಾನ್ ನೋಡ್ತಿರೋದಿಕ್ಕೆ- ಅವಾಗಿಂದಾನ ಬಾಳನೆೇ ಚೆನ್ನಾಗ್ ನಡ್ಸ್ಕೊಂಡ್ ಹೋಗ್ತ, ತ್ತರ್
ಓ ಹೋ ಹ ಹ ಹ ಹ ಒಳ್ಳೆ ಸಪ್ ಸೂಪರಾಗಿ ಆಗುತ್ತೆ ಅನ್ಸುತ್ತೆ, ಅದೇ ಅಲ್ಲಿ ಕಾಲ ಇಡೋಕೆ ಜಾಗ ಇರಲ್ಲ ಅಷ್ಟು ಜನ ಸೇರಿರ್ತಾರೆ ಅಂತ ಹೇಳ್ತಾರೆ. ಕ್ರಮ
ಹ ಬಾಳ- ಬಾಳ ಜನ ಇರ್ತಾರೆ.
ಹಾ, ಹಾ, ಹಾ
ಹ್ಮ್, ಬಾಳ ಜನ ನಡ್ಕೊ -ನಡ್ಸ್ಕೊಂಡ್ ಹೋಗ್ತಾರೆ. ನೋಡ್ಬೇಕ್ ಒಂದ್ಸಲ ನೀವುನು ಚೆನ್ನಾಗಿರ್ತತಿ ಜಾತ್ರೆ.
ಹೌದಮ್ಮ ಬರ್ತೀನಮ್ಮ ನೆಕ್ಸ್ಟ್- ನೆಕ್ಸ್ಟ್ ಜಾತಿ- ಇದ್ದಾಗ ಹೇಳ್ರಿ ನನಗೆ ಒಂದೇ ವಾರ ಮುಂಚಿತವಾಗನೆೇ ಹೇಳ್ರಿ. ನಾನು ಬರ್ತೀನಿ ನಿಮ್ ಜೊತೆನೆೇ ಬಂದು ನೋಡ್ಕೊಂಬ ಬರ್ತೀನಿ
ಹ್ಮ್, ಒಂದ್ಸಲ -ಒಂದ್ಸಲ ನೋಡ್ಲೇಬೇಕ ಅದು ಜಾತ್ರೆ.
ಹೌದ, ಹೌದಮ್ಮ ಅದು ಹ ಆ ಇಡೀ ಕರ್ನಾಟಕದಲ್ಲೇ ಕುಂಭಮೇಳ ಅಂತಾನೇ ಪ್ರಸಿದ್ಧ ಆಗಿರುವಂತ
ಪ್ರಸಿದ್ಧ ಅಷ್ಟು ಜನ ಸಾಗರ ಮತ್ತೆ ಅದು.
ಹೌದೌದೌದಮ್ಮ ನೋಡಕ ಎರಡು ಕಣಸಾಲ್ದು ಅಂತ ಹೇಳ್ತಾರೆ ಆ ಕೊಪ್ಪಳ ಜಾತ್ರೆ ಬಗ್ಗೆ.
ಮನುಷರ್ ಇರುತ್ತರಕಾಣ
ಹೌದಂತೆ ಅಮ್ಮ, ಹೌದೌದು- ನೆಕ್ಸ್ಟ್ ಪ್ಲಾನ್ ಮಾಡ್ರಮ್ಮ ನಾನು ಸಹಾ ಹೇಳ್ರಿ ನೀವ್ನಗ ಒಂದ ದ್ವಾರ ಮುಂಚಿತವವಾಗಿನ ಹೇಳ್ರಿ ನಾನು ಸಹ ಬರ್ತೀನಿ. - ಎಲ್ ಹಾ, ಈಗ ಫ್ಯಾಮಿಲಿ ಜೊತೆಗೆ ಹೋಗೋದು ಬೇರೆ ಫ್ರೆಂಡ್ಸ್ ಹೋಗೋದೇ ಬೇರೆ ಇರುತ್ತೆ.
ಜನವರಿ ತಿಂಗಳಲ್ಲಿ ನಡಿತತೆ ನೋಡ್ರಿ, ಜನವರಿ ತಿಂಗಳಲ್ಲಿ. ಹಾ, ನಾಳೆ ಇತ್ತ ಹೇಳ್ತೀನಿ ಈ ಸಲ ಹೋಗೋಣ ಅಂತೆ ಎಲ್ಲ ಅಲ್ಲೇ ಇದ್ದು ತೇರರ್ಗೇರ್ ನೋಡ್ಕೊಂಡು ಬರೋಣ ಅಂತೆ ಬಾಳ ಚೆನ್ನಾಗ್ ನಡೀತಿತ್ತು.
ಓಕೆ, ಓಕೆಮ್ಮ- ಓಕೆಮ್ಮ-
ಹ್ಮ್ ಬರ್ರಿ ಮತ್ತೆ ಈ ಸಲವು ಹಾ
ಇದಾಗ ಹೇಳ್ಬಿಡ್ರಿ ಒಂದ್ ವಾರ ಮುಂಚಿತವಾಗಿ
ಹಾ ಆಯ್ತ ಆಯ್ತು ಹೇಳ್ತೀನಿ ಓಕೆ ಹ್ಮ್